ಹಲೋ
ಹಲೋ
ಲೋನಾ ಹೇಳ್ರಿ ಏನ್ ಮಾಡತಿ ಅಕ್ಕಾ
ಏನಿಲ್ಲ ಹಂಗೆ ಬರ್ಯೋದಿತ್ತು ಬರ್ಕೋತ ಕುೂತಿದ್ದೆ ನೀನು
ನಾನು ಟಿವಿ ನೋಡಾತಿದ್ದೆ ಈಗ
ಹ್ಮ್ ಮಮ್ಮಿ ಬಂದ್ರ
ಹ್ಮ್ ಬಂದ್ರು
ಏನು ಕೆಲಸ ಮಾಡಿ ಮುಂಜಾನೆಯಿಂದ
ಏನ್ ಗಣಕಯಂತ್ರ ತರಬೇತಿಗೆ ಹೋಗ್ಬಂದೆ
ಹೂ..
ಹ ಬ ನಂದು ಕೆಲ್ಸ ಸ್ವಲ್ಪ ಮಾಡಿದೆ ಓಟ್ ಮನಿ ಕಸ ಎಲ್ಲ ಹೊಡದುು ಕಲ್ಲ ವರ್ಸಿ ಬಂಡೆ ಗಿಂಡಿ ತಿಕ್ಕಿ
ಹೂ
ವಿ ನೋಡ ನೀವು ಹರ
ಊಟ
ಏ ಮಾಡ ಊಟ ಆಯ್ತ
ನಾನೂ ಬ ಮುಂಜಾನ ಲೇಟಾಗಿ ತಿಂದಿದ್ದನೆ
ಗತ್ತು ನಿಂಪಲಾ
ಪಲಾವು ಎಲ್ಲ ಬೆೇಂದಿರ್ಲಿಲ್ಲದು
ಹಾ
ಮತ್ತ ಒಂದ್ ಒಂದ ಸಾಧನದೊಳಗ್ ಹಾಕಿದ್ವಿ ಅದು ಬಾಳ ಆಗ್ಬಿಟ್ಟಿತ್ತು ಅದಕ್ಕ ಮತ್ತ ನಮ್ಗ ಒಣಗೆ ಇನ್ನೊಬ್ಬರ್ದಿತ್ತು ಅದಕ್ಕ ಅರ್ಧ ತಗದು ಮ ನೀರ ಹಾಕಿ ಕುದಿಸಿದ್ವಿ ಅ ಇದೇನು ಸರಿ ಆಗಲಿಲ್ಲ ಜೀವ ಚೂರು ಚೂರು ಅನ್ನೋತ್ತೆಲ್ಲ ಚೆಲ್ಲಾಕ
ಹ
ರಾತ್ರಿ ಊಟನ ಮಾಡ್ಲಿಲ್ಲ ಅದ ಅಕ್ಕ ಎಲ್ಲ ಚಲ್ಲಿ ಹಂಗ ಅಕಿ ಅಕ್ಕ ತಿಂದ್ಲು ಒಂದು ಒಂದರಾಗ ಮಾಡಿದ್ದು ಅದು ಚಲೋ ಆಗಿತ್ತು ಅದ್ನ ಸ್ವಪ್ ತಿಂದ್ಲು ನಂಗೆ ಯಾಕೋ ಹೋಗ್ಲಿಲ್ಲ ಹಂಗ ಮಲ್ಕೊಂಡೆ, ಬೆಳಗ್ಗೆ ಎದ್ದು ಮತ್ತು ಅದ ಸಾಧನದೊಳಗೆ ಟೊಮೊಟೊ ಗೊಜ್ಜು ಮಾಡಿದ್ವಿ ಟೊಮಾಟೊ ಗೊಜ್ಜು ಎಷ್ಟು ಚಲೋ ಆಗಿತ್ತು ಗೊತ್ತಾ
ಹ್ಮ್ ನೀವು ಅನ್ನ ಅಷ್ಟ ಮಾಡಿ ಆಮೇಲೆ ಅದಕ್ಕೆ ಏನ್ರ ಮಸಾಲೆ ಗಿಸಾಲೆ ಕೊಡ್ಬೇಕು
ಅಷ್ಟು ವಿದ್ಯುತ್ ಸರಬರಾಜು ಆಗಲ್ಲಲ್ಲ ಅದು
ಹ...
ಅದಕ್ಕ ಬೇಲಿಲ್ಲದ ಅನ್ನನ ಆಗಲ್ಲ ಹೇಳ್ಬೇಕಂದ್ರೆ ಅದ್ರಾಗ
ಹ ಹ ಅಂತದ್ರಾಗ
ಅಂತದ್ರಾಗ ಪಲಾವ್ ಮಾಡಿವಿ ಅದ್ರಾಗ ತರಕಾರಿ ಎಲ್ಲ ಬೇಯಲ್ಲ ಅಂತ ಗೊತ್ತಿದ್ದ ಮುಂಚೆ ಕುದಿಸಿ ಇಟ್ಟಿದ್ವಿ ನಾವು ಅಕಿನ ಒಂದು ಅರ್ಧ ತಾಸರ ನೆನೆ ಇಡ್ಬೇಕಾಗಿತ್ತು
ಹಾ
ಒಂದು ಹತ್ತು ನಿಮಿಷ ನೆನೆ ಇಟ್ಟು ಹಾಕಿದ್ವೆಲ್ಲ ಅದೆಲ್ಲ ಹಾಳಾಗೋಯ್ತು.
ಹ ಹ ವೇಸ್ಟ್
ಅದು ಇವ ಮುಂಜಾನೆ ಚಲೋ ಮುಂಜಾನೆ ಚೆಲೋ ಆಗಿತ್ತು ಟೊಮೊಟೊ ಗೊಜ್ಜು ಅದ್ನ ಜಾಸ್ತಿ ಮಾಡಿದ್ವಾ ಜಾಸ್ತಿ ಮಾಡಿದ್ವಿ ಅದ್ನ ಮಾಡಿ ಇಲ್ಲೇ ಹೊರಗ ಚಪಾತಿ ಎರಡು ಚಪಾತಿ ಎರಡು ಪುರಿ ತ ತೊಗೊಂಬಂದ್ವಿ
ಬಂದು ತಿಂದ್ರೆ
ತಗೊಂಡ್ ಬಂದು
ತಿಂದ್ವಿ ತಿಂದು
ವಾಟ್ ಏನು
ಡಬ್ಬಿಗೆ ಹಾಕೊಂಡಂಬಂದ ಇಟ್ಕೊಂಡಿದ್ವಿ ಈಗ ಈಗೂ ಅದನ್ನ ಊಟ ಮಾಡಿದ್ದ ಮಾಡ
ಏನೇನಾರ ಮಾಡಾತ್ತೀರಿ ಅಂತ ಆತ
ಮಾಡಬೇಕು
ಏನಿಲ್ಲ ನೀವ ಹೇಳ್ಬೇಕ ಹ್ಮ್ ಮತ್ತ
ನಾನ ಬೆಳಗ್ಗೆಯಿಂದ ಮಾಡ್ಬೇಕ ಅನ್ಕೊಂಡೆ ನಿನಗ ಈಗ ಬರೆಯಕ್ ಹತ್ತನೇ
ಹ್ಮ್ ಬೆಳಿಗಿಂದ ನಾನು ಖಾಲಿ ಇದ್ದಿದ್ದಿಲ್ಲ ಬಿಡು
ಇನ್ನೊಂದ್ ಸರ್ತಿ ಮಾಡ್ಬೇಕ್ ಏನಾರ
ಹು ಮಾಡ್ರಿ ಮಾಡ್ರಿ ನೋಡ್ಕೊಂಡ್ ಮಾಡ್ರಿ ಆದ್ರೆ ಏನ್ ಮಾಡ್ಬಬೇಕ ನೋಡ
ಹಚ್ಚಿದ್ಯ ಆಗಲ್ಲ ಕಕ್ಕಗ
ಮತ್ತ
ಕಲಮ್ಮ
ಮತ್ತೆ ಸಮಾಚಾರ
ಅನ್ನ ಹೇ ಕೊಡದು ಅಲ್ಲೆ ಸಾಧನದೊಳಗೆ ಏನುಂತ ಮಾಡ್ಬೋದನ್ನ ಹೇಳಿಬೀಡು ಅದ್ರೊಳ ಮತ್ತೆ ಎಂತ ಮಾಡ್ಬ ಓದನ್ನು ಹೇ ಕೊಡುವಂದೆ
ಅನ್ನ
ಸಾಮಾಜಿಕ ಜಾಲತಾಣ ಒಳಗೆ ನೋಡಿದ್ದೆ
ಮತ್ತೆ ಏನರ
ಅಲ್ಲ
ಹಾ
ಸಾಮಾಜಿಕ ಜಾಲತಾಣೊಳ ನೋಡ್ದ ಅದ್ರೊಳಗ ಸಿಹಿ ತಿಂಡಿ ಮಾಡ್ತಾರೆ
ಹ್ಮ್ ಹಾ ಹಾ
ಇದರೊಳಗೆ ಇನ್ನೊಂದು ಬಿಳಿ ಕಲರ್ ಇಂದು ಪಾತ್ರೆ ಇದ್ದಂಗ ಐತಿ ಅದಕ್ಕ ಅಡಿ
ಹಾ
ಕ್ರಿ ಹಾಕಿ ಕಲ್ಸಿ ಇ ಸ್ವೀ ಮಾಡ್ತದ್ರ ಅದೊಂದ್ಸತಿ ಮಾಡ ನೋಡಿ ರಾಗಿ ಅಂಬಲಿ ಮಾಡ್ಕೊಂಡಿರ್ತಾರ ನಾವ್ ಆವಾಗವಾಗ
ಹ್ಮ ಅವಾಗವಾಗ ಅನ್ನಕ್ಕಿಂತ ರಾತ್ರಿ ಒಂದ್ ಒಂದ್ ಗ್ಲಾಸ್ ಆಗಷ್ಟ್ ಮಾಡ್ಕೊಬೇಕು
ಹ್ಮ್ ಒಂದು ಲೋಟ ಮಾಡಿರ್ತನಿ ಆಕ್ಕಿ ಅಕ್ಕನು ತಿಂತಾಳಂತೆ ಕುಡಿತಾಳ ಅಂತ ಒಂದ ಚೂರ್ ಜಾಸ್ತಿನ ಮಾಡಿರ್ತನಿ
ಹ್ಮ್ ಹೊಟ್ಟಿಗೆ ತಂಪಲ್ಲದ
ಹ್ಮ್ ಆದ್ರ ಈ ವಾತಾವರಣ ತಂಪ ಆಯ್ತಲ್ಲವಾ
ಈಗ ಈಗ ತಂಪೈತ್ ಬಿಡ್ರಿ ಮಧ್ಯಾಹ್ನರ
ಇಷ್ಟ ದಿನ ಮಾಡಕೊಂಡೆ
ನಮ್ಮ ಮನ್ಯಾಗುನ ಅ ಅಮ್ಮ ಅದ್ನ ಮಾಡ್ತಾರ
ಹ್ಮ್ ಹ್ಮ್
ಮತ್ತ
ಏನ್ ಮಾತಲ್ರು
ಏನಿಲ್ಲಾ
ಹಲೋ
ಈಗ ಬಂದ್ರೆ ಇದತ್ಕೊಂಡರಂಗೆ ಜ ಈಗ ಬಂದ್ರೆ ಕುತ್ಕೊಂಡಾರ
ಹಾಗಲ್ಲ ಅಪ್ಪಾಜಿಗ ಹಚ್ಚಿದ್ನೆ ನಾನು
ನಿಮ್ಮ ಗೆಳರ್ತಾರ ಏನ್ ಮಾಡತಾರ ಹಾ
ಹುಂ ಆಧಾರ್ ಕೊನೆಯೋಳಗ
ಪೈಗೆ ಹಚ್ಚಿದ್ದೆಯಾ
ಹ್ಮ ಅವರು ಹೊಲ್ದಾಗ ಇದ್ರ ಕೆಲ್ಸ ಮಾಡ ತ್ತ ಅಂದರೆೆ ಕೆಲಸ ಮಾಡತನಿ ಅಂದ್ರ ಹೊಲ್ದಾಗ
ಹಾ ಹಾ ಮತ್ತೇನಂತೀರಿ
ಏನಿಲ್ಲ ಹೊ ನಿನಗಿದ ಇದು ಮೊಟ್ಟೆನ್ನ ಮಾಡಕ್ ಬರ್ತೈತೆ
ಹಾ
ಹೇಳಲ ಹೆಂಗ ಮಾಡ ನಿನಗ್ ಬರ್ತೈತೆ
ಇಲ್ಲ ಬರಲ್ಲ ಹೇಳ್ರಿ
ಹೆಂಗ ಗೊತ್ತನ ಮೊದ್ಲ ಪಾತ್ರೆ ತಗೊಂಡು ಎಣ್ಣಿ ಹಾಕ್ ಹಾಕ್ಕಬಕ್ಕ ಅದಕ್ ಅದರಕ್ಕಿಂತ ಮುಂಚೆ ಈರುಳ್ಳಿ
ಹಾ
ಆಮೇಲ ಮೇಲೆ ಸಣ್ಣಗ ಒಂದ್ ಒಂದ್ ಟೊಮೊಟೊ ಹುಂಚಿಕಾಯಿ ಹತ್ತರಿಟ್ಕೂ ಬೂಕ್ಕು ಆಮೇಲೆ ಒಂದ್ ಪತ್ರೆಗೆ ಎಣ್ಣೆ ಹಾಕಿ ಸಾಸಿವಿ ಜೀರಿಗಿ ಹಾಕಿ
ಹ್ಮ್
ಅದ ಕಟ್ಟ ಮಾಡಿ ಇಟ್ಕೊಂಡಿರು ಎಲ್ಲಾ ತರಕಾರಿ ಹಾಕ್ಬಕು
ಹಾಕಿ ಮೊಟ್ಟೆ ಹೊಡದಾಕ್ ಅದು ನೋಡಾಕ್ ಕುರಿತಾದಂಗಕರಿ ಪೂರ್ತಿ ಕಲಿಸಿ ಅದಕ್ಕ ಉಪ್ಪು ಆಮೇಲೆ ಅ ರುಚಿ ಪೌಡರ್ ಇರತದಲ್ಲ ಅದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅನ್ನ ಹಾಕಿ ಕಲಿಸ್ಬೇಕ್ ಅದಕ್ಕ ಚಲೋ ಆಕತಿ ಇಲ್ಲೆ ನಮ್ ಕೋಣೆ ಒಳಗ ಒಬ್ಬಕಿ ನನ್ನ ಗೆಳತಿದಾಳ ಆಕಿ ಒಂದ್ಸರ್ತಿ ಕೆಟಲ್ನ್ಯಾಗ ಮಾಡಿದ್ಲ ಅಂದ್ರ ಅನ್ನ ಹೊರಗಿಂದ ತಗೊಂಬಂದಿದ್ವಿ ಗೊಜ್ಜು ಜಷ್ಟ ಅದ್ರಾಗ ಮಾಡಿದ್ಲ ಚಲೋ ಆಗಿತ್ತು
ಹ್ಮ್ ಚಲೋ ಆಗಿತ್ತಾ
ಹ್ಞ ಚಲೋ ಆಗಿತ್ತ ತಿಂದವಿ
ಹ್ಮ್ ಏನ್ರ ಮಾಡ್ಕೊರಿ ಹೊಟ್ಟಿ ಹೊಟ್ಟಿ ತಂಪಿರ್ಬೇಕ್
ಹೊಟ್ಟಿ ಹೊಟ್ಟಿ ತುಂಬಂಗ ಏನ್ರ ಒಟ್ಟ ಮಾಡ್ತೇವೆ
ಹ್ಮ್ ಹ್ಮ್ ಮತ್ತ
ಮತ್ತೆ ಏನಿಲ್ಲ ನಾಷ್ಟಾಕದ ಹೇಳಿದನಲ್ಲ ಪೂ ಪೂರಿ ಪೂರಿ ಚಪಾತಿ
ಹಾ ಗೊಜ್ಜ ಮಾಡಿದ್ರೆ ಅಂದ್ರಲ್ಲ
ರಜೆ ಐತೆ ಊರಿಗ್ ಬರಬೇಕಂದೆ ನಾಳೆ ಒಂದ ದಿನ ರಜೆ ಹಾಕೊಂಡು ನಮ್ಗ ಸೋಮಾರನು ರಜೆ ಐತಿ
ಹ್ಮ್
ಇದು ರವಿವಾರನು ಅಲ್ಲೇ ಕಾರ್ಯಕ್ರಮ ಆಯ್ತಂತ ಅಲ್ಲಿ ಹೋಗಬೇಕ್ ಅದಕಲ್ಲ ಹೋಗ್ರಿ ನಿಮಗ ಸೋಮಾರ ರಜೆ ಕೊಡ್ತೀವಿ ಅಂದರ್ ಕಾಲೇಜ್ ಒಳಗ ಅದಕ್ಕ ನಾಳ ಒಂದ ದಿನ ರಜೆ ಹಾಕೊಂಡು ಊರಿಗ ಬಂದ್ರ ನಾಲ್ಕ್ ದಿನ ಆಕತಿ ಅನ್ಕೊಂಡೆ ನಾಳೆ ಒಂದು ಪ್ರಯೋಗಾಲಯದ್ದ ಪ್ರಯೋಗಾಲಯದ ತರಬೇತಿ ಐತಿ
ಹಾ ಹಾ
ಅದಕ್ಕ ಹೋಗಾಕ ಬೇಕ ಬಿಡಕ ಬರಲ್ಲ ಅದಕ್ಕ ಬರಲಿಲ್ಲ ಊರಿಗೆ
ಹಂಗಾತೆನ ಇವತ್ತ ಸರ್ಕಾರಿ ರಜೆ ಅಲ್ಲ್
ಹ್ಮ್ ಹಬ್ಬ ಜೋರ ಐತಿ
ಹಾ ಅಷ್ಟಿಲ್ಲ ಓಕೆ ಓಕೆ ಐತಿ ಒಂದ್ ಲೆಕ್ಕಕ್ಕ
ಹ್ಮ್ ಸಕ್ರಿ ಉತ್ಸದೆವಾಗ
ಇವತ್ ರಾತ್ರಿ ಇರ್ಬೇಕ
ಹ್ಮ್ ಹ್ಮ್ ನಾನ್ ಮಾತಾಡಿದ ತಡವಾಗಿ ಕೇಳಿಸತೇತ್ನ ನೀನಗ
ಇವತ್ತು ಹೊಳಿಗ್ ಹೋಗೋದಿರ್ಬೋದು
ಹ
ಇಲ್ಲ ಇಲ್ಲ
ಅಂದ್ರೆ ನಾನು ಮಾತಾಡಿ ಸಮಯ ಆದಮೇಲೆ ನೀನು ತರ್ರಿಸಾತಿ ಅದಕ್ಕೆ
ಹ ಮಮ್ಮಿಮ್ಮಿ ಹಂಗಾಕದ ಅಷ್ಟೇ ಹ್ಮ್ ಮತ್ತೆ
ಮತ್ತೆ ನಂದು ಓದ
ಹೊರಗೆ ಎಲ್ಲ ಹೋಗಿಲ್ಲನ ರಜೆ ಐತಿ
ಹೊರಗೆ ಹೋಗಿ ನಾವು ಓದೋದಿತ್ತು ಬ ಬರೆಯೋದಿತ್ತು ಬರ
ಹಾ ಹಾ ಹ್ಮ ಹಬ್ರರಗ ಬೇಡ ಹೊರಗೆಲ್ಲ
ಎಲ್ಲೂ ಹೋಗಿ ಆಗಲಿಲ್ಲ ಅದು ಬರ್ಯೋದಿರೋದಕ್ಕೆ ಬರ್ಕೋತಾ ಕುತಿದ್ದೆ ಬರಕ ಬೇಜಾರತ್ತ ಅದಕ್ಕ ಕರೆ ಮಾಡ್ದ ಏನ್ ಮಾಡಾತಾರ ಮನ್ಯಾಗ ಎಲ್ರು ಮಮ್ಮಿ ಬೇರೆ ಹೊಲಕ್ ಹಕನಿ ಅಂದಿದ್ರಲ್ಲ ಅದಕ್ಕೇನ್ ಮಾಡಿದೆ ಇಲ್ಲ ಊಟ ಏನ್ದ್ರ ಮಾಡಿದ್ದೇ ಇಲ್ಲ ಮಾಡಿಲ್ಲ ಅಂತ ಹೇಳಾಕ ಹಚ್ಚಿದ್ದ
ಮುಂಜಾನೆ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ
ಹ್ಮ
ಒಂದ್ ಗಂಟೆ ಕರೆಕ್ಟ್ ಬಂದೆ ಬಂದಲ್ಲ ಮಾಡಿದೆ ನ
ಹ್ಮ್
ಮತ್ತುತ್ತ
ಎಲ್ಲ ಕೆಲಸ ಮಾಡು ಮಮ್ಮಿರು ಹೊಲಕ್ಕೆ ಹೋದ್ರೆ
ಎಲ್ಲಾ ಮಾಡಾತೇನ ನಾನೀಗ ಎರಡ್ ದಿನ ಹತ್ ಬಂದ ಹಂಗ ಹ್ಮ ಸರಿ